ಅಲೋ.
ಕೇಳಿಸ್ತಿದ್ಯಾ.
ಆ ನಂಗ್ ಕೇಳಿಸ್ತಿದೆ ನಿಮ್ಗ ಕೇಳಿಸ್ತೈಯ್ತಾ
ಹಾ ಕೇಳಿಸ್ತಿದೆ.
ಏನ್ ಮಾಡ್ತಾ ಇದ್ರಿ. ನಾ ಏನಿಲ್ಲ ಇವಾಗ ಕುತ್ಕೊಂಡಿದಿನಿ ಸುಮ್ನೆ ಕಾಫಿ ಕುತ್ಕೊಂಡ್ ನೀವು.
ಹಾ ನಾನ್ ಪಾತ್ರೆ ತೊಳ್ದೆ ಇವಾಗ ಕಾಫಿ ಮಾಡ್ಕೊಂಡ್ ಕುಡಿಬೇಕಂತ ಕೂತ ಒಂದ್ ಸ್ವಲ್ಪತ್ತು ಸಮಾಧಾನ ಮಾಡ್ಕೊಳ್ಳೋಣ ಅಂತ ಕೂತಿದ್ದೆ. ಪಾತ್ರೆ ತೊಳ್ದಿ ಹಾ ಹಾ ಕಾಫಿ ಇಲ್ದೆ ಜೀವ್ನ ನಡಿಯಲ್ಲ ಹಾ ಹಾ ಈ ಕಡೆ. ಹ
ಹ್ಮ ಹ್ಮ ಹೌದಾ ಆಗರ ಕಾಫಿ ಫುಲ್ಲು ಕಾಫಿಗೆ ನೀವ್ ಅಂದ್ರೆ ಕಾಫಿ ತುಂಬಾ ಇಷ್ಟ ಅನ್ಸುತ್ತೆ.
ಹೌದೌದು ನನಗ್ ಕಾ ಫಿ ಅಂದ್ರೆ ಇಷ್ಟ ಕಾಫಿಗ್ ನಾನ್ ಅಂದ್ರೆ ಇಷ್ಟಾನ ಇಲ್ವ ಗೊತ್ತಿಲ್ಲ.
ಇಷ್ಟ ಇರುತ್ತೆ ನೀವು ದಿನ ಕುಡಿತೀರ ಅಂದ್ರೆ ಅದು ಇಷ್ಟ ಆಗ್ಬಿಟ್ಟಿರುತ್ತೆ. ನೀವು ಕಾಫಿ ಕುಡಿಯ ಹೋಗಿಲ್ಲ ಅಂದ್ರೆ ಅದ ಕರಿತರತಿನ ಕಾಯಸ್ಕೊಂಡ್ ಕುಡ್ದಿಲ್ಲ ಇವತ್ತು ಬಾ ಬಾ ಬಾ ಅಂತ. ಎ ನಾನ್ ಯಾವಾಗೂ ಕುಡಿಯಲ್ವಲ್ಲ. ಯಾವಾಗಾದ್ರೂ. ಅಂದ್ರೆ ತುಂಬಾ ತಲೆನೊವ್ ಬಂದಾಗ. ಇಲ್ಲಂದ್ರೆ ಕುಡಿಬೇಕ ಅನ್ಸ ಮಾತ್ರ ನಾನು ಕುಡಿತೀನಿ. ದಿನ ಕುಡಿಯೋಕ್ ಕಾ ಕಾಫಿ ಪ್ರಿಯರು ಆವಾಗವಾಗ ಕಾಫಿ ಕರೀತಾ ಇರುತ್ತೆ.
ಹ್ಮ ಹ್ಮ ಹ್ಮ ಹ್ಮ ಕರಿಯತ್ತ ಒಂದ್ ಸರಿ. ಹೇ
ಹಾಲು ಕಾಫಿ ಪೌಡರ್ ಮುಂದೆ ಇಟ್ರೆ ಸಾಕ್.
ಹ್ಮ ಹ್ಮ ಹ್ಮ ಹ್ಮ ಹ್ಮ ಹ್ಮ ನಾನ ಏನಾದ್ರು ಇವಾಗ ಫ್ರಿಜ್ ಓಪನ್ ಮಾಡಿದೀನ ಅಂದ್ರೆ ಸಮಾಧಾನ ಎಲ್ಲಾ ನಾಳೆ. ಪಕ್ಕ ಗಿಡನ ಇವ ಕಾಫಿ ಕು ಹ್ಮ ಕುಡಿಯಣ ಅನ್ನುಸ್ತಾ ಇರತ್ತೆ ಏನ್ ಸಮಾಧಾನ ಮಾಡ್ಕೊಳ್ಳೋದ ಏನ್ ಹೇಳೇರಿ. ಕಾಫಿ ಕುಡಿದು ಬಿಟ್ಟರೆ ಅದೇ ಸಮಾಧಾನ ಆಗೋಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ.
ಹೌದು ಅದೊಂತರ ನೆಮ್ಮದಿ. ಕಾಫಿ. ಕುಡಿಯದು ಒಂದುನೇ ನೆಮ್ಮದಿ. ಮತ್ತೆ. ಇನ್ನೇನ್ ಸಮಾಚಾರ ಎಲ್ಲಾ ಆರಾಮಾ.
ಹ್ಮ್ ಎಲ್ಲ ಆರಾಮು.
ಹೂಮ್ ಏನ್ ತಿಂದ್ರಿ ಮಧ್ಯಾಹ್ನ.
ಮಧ್ಯಾಹ್ನ ಟೊಮೆಟೊ ಗೊಜ್ಜು ಅನ್ನ ತಿಂದೆ.
ಹಾ
ಬೆಳಿಗ್ಗೆ ಬಸ್ಸಾರು ಅನ್ನ ತಿಂದೆ. ನೀವೇನ್ ತಿಂದ್ರಿ.
ಬೆಳಿಗ್ಗೆೇ ಎದ್ದೆ ತುಂಬಾ ಜನಪ್ರಿಯವಾದ ಕಾಂ
ಹ ಹ ಹ ಹಾ.
ಹ್ಞ ಅದಾದ್ಮೇಲೆ ಅಂದ್ರೆ ಗೊತ್ ಪಿಟ್ಟಂತಂತ ಹಾ ಅದಾದ ಆದ್ಮೇಲ್ ಮಧ್ಯಾಹ್ನಕ್ಕೆ ಬೇಳೆ ದಾಲ್ ಮಾಡ್ಬುಟ್ಟು ರೈಸ್ ಅಂದ್ರೆ ಅನ್ನ ಮಾಡಿಟ್ ಇದ್ರೂ ಅದನ್ ತಿಂದೆ.
ಹ್ಮ್.
ಸಾಯಂಕಾಲ ನೋಡ್ಬೇಕು. ನಾನೇನ್ ಮಾಡಿಲ್ಲ ನಮ್ಮ ಅಮ್ಮ ಮಾಡದ್ರು.
ಹ್ಮ್.
ಹಾ ಅಂದ್ರೆ ಬೆಳಗ್ಗೆನು ತಿಂದ್ ಬಿಟ್ಟು ಉಪ್ಪಿಟ್ಟು ಮದ್ಯಾಹ್ನ ಅನ್ನ ತಿನ್ನ ಆಗಲ್ವಲ್ಲ ಅಂದ್ರ ಬಿಸಿ ಬಿಸಿದ್ರೆ ನಾನ್ ಇಷ್ಟಪಟ್ ತಿಂತಿನಿ ಬಿಸಿ ಇದ್ರೆ ಫುಲ್ ತೆಳ್ಳಗಿದ್ರೆ. ಹಾ ಆರೋ ಆಮೇಲೆ ತಿನ್ನಕ್ಕಾಗಲ್ಲ
ಹೌದು ಕಷ್ಟ ಆಗತ್ತ್ ತಿನ್ನಕ್ಕೆ.
ತಿಂದ್ರೆ ಮೊಸ್ರ ಇದ್ರೆ ತಿಂ ಕೊಂತೀನಿ ಕಲ್ಸ್ಕೊಂಬೇಕಾದ್ರೆ. ಮೊಸ್ರಿದ್ರೆ ತಿನ್ಕೊಂಡ್ ಬಿಡ್ಬೋದು ಅದ ರೈಸ್ ತರ ಆಗತ್ ಕಲ್ಸ್ಗೊಂಡ್ರೆ. ಮೊಸ್ರು ಇಲ್ಲ ಅಂದ್ ದ್ರೆ ಆ ಹೋಗಲ್ಲ. ತಳ್ಳುದ್ರುನು ಅವಾಗ ಹಾ ಅದೇನೆ ಅನ್ನ ಇತ್ತು ಅದಕ್ಕೆ ಬೇಳೆದ್
ತುಂಬಾ ಇಷ್ಟವಾದ ಅಡಿಗೆ. ವತ್ತ್ ಎಲ್ಲಾರ ಮನೇಲ್ಲಿ. ನಾನಂ ತ್ತು ಅವತ್ತು ಹೆಂಗಪ್ಪಾ ತಿನ್ನೋದು ಅಂದಬಿಟ್ಟಿರತ್ತೆ ಅದೇನಾದ್ರು ಮಾಡ್ಬಿಟ್ರೆ.
ಅಯ್ಯೋ ನನಿಗೆ ಅ ಅ ಅಂದ್ರೆ ತರಕಾರಿ ಎಲ್ಲ ಆಗ್ಬಿಟ್ ಟ್ಟು ಬಟಾಣಿ ಇವೆಲ್ಲಾ ಆಗ್ಬಿಟ್ ಮಾಡಿದ್ರೆ ತುಂಬಾ ಇಷ್ಟ ಪಟ್ ತಿಂತೀನಿ ನಮ್ಮತ್ತೆ ಮತ್ತೆ ತುಂಬಾ ಗಟ್ಟಿಗಿದ್ರೆ ನನ್ಗ
ಹೌದು ತೇಳ್ತೇಳ್ಳಗೆ ಇದ್ರೆ ತಿಂದ್ಬಿಡ್ಬೋಡು ಒನ್ ಸ್ವಲ್ಪ ಉಪ್ ಉಪ್ಪಿನ್ಕಾಯಿ ಕೊಂಡು ಬಿಸಿ ಬಿಸಿ ಆಗಿದ್ರೆ ತಿನ್ಬಿಡ್ಬೋದು. ಕಷ್ಟಪಟ್ಟ್ ತಿನ್ಬಿಡ್ಬೋದು. ಬಿಸಿ ಬಿಸಿ ಇದ್ರೆ ಅಯ್ಯೋ ಆಮೇಲ್ ಕಷ್ಟ.
ಟ್ಟೆನೆಲ್ಲ ಇಷ್ಟಪಟ್ಟೆ ತಿಂತೀನಿ ಮತ್ತೆ ಅದಕ್ಕೆ ಇನ್ನ ವಾಂಗಿಭಾತ್ ಪೌಡರ್ ಆಕ್ತಾರಲ್ವಾ ಅದಾಕ್ಬಿಟ್ಟು ಮಾಡಿದ್ರಂದ್ ಚೆನ್ನಾಗಿ ತಿಂದ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತ್. ಪೌಡರ್ ಹಾಕ್ಬಿಟ್ಟ್ ಮಾಡಿದ್ರೆ. ಹಾ ಒ ಒಂದ್ಸಲ ಮಾಡ್ ನೋಡಿ ನಾರ್ಮಲ್ ಅಂದ್ರೆ ಉಪ್ಪಿಟ್ಟ ಯಾವಾಗ ಹೆಂಗ್ ಮಾಡ್ತೀವೋ ಹಂಗೆ ಮಾಡ್ಬಿಟ್ ಟ್ಟು ಅದಕೆ ವಾಂಗಿ ಬಾತ್ ಪೌಡರ್ ಹಾಕೊಳ್ಳಿ ಸೂಪರ್ ಆಗಿರುತ್
ಹೌದಾ ಹಾ ನನ್ಗೆ ಅದ್ ಮಾಡಕೆ ಬರಲ್ಲ. ನನ್ಗ ಇಷ್ಟಾನೇ ಇಲ್ಲ ತಾನೆ.
ಏನಿಲ್ಲ ತುಂಬಾ ಈಸಿ ಅಂದ್ರೆ ರ ರವೆ ಒಂದ್ ಹುರಿದಿಕ್ಕೊಂಡಿದಿನಿ ನಮ್ಮಮ್ಮ ಯಾವಾಗಾದ್ರೂ ರವೆ ತಂದ್ರೆ. ಆ ಒಂದೇ ಸಲ ಸ್ವಲ್ಪ ಸ್ ಸ್ವಲ್ಪ ಉರಿಬೇಕ ಇವಾಗ ಒಂದ್ ಕೆಜಿ ರವೆ ತಗೊಬಂದ್ರೆ ಒಂದ ಕೆಜಿ ನೂ ಉರ್ದಿಟ್ ಬಿಡ್ತಾರೆ. ಆ ಒಂದ್ ಬಾಕ್ಸ್ ಒಳಗ ಹಾಕಿ ಕೊಡ್ತಾರೆ ಆವಾಗ್ ಮಾಡ್ಕೊಳ್ಳೋದ್ ಎರಡ್ ನಿಮಿಷದ ಕೆಲ್ಸ ಅಷ್ಟೇ ಅದನ್ನ. ಏನಿಲ್ಲ ತರಕಾರಿ ಬೇಕ ಹಾ. ತರಕಾರಿ ಬೇಕು ಅಂದ್ರೆ ಹಾಕೊಳ್ಳಿ ತರಕಾರಿ ಹಾಕೊಂದೆರನು ಮಾಡ್ಕೊಂಬಹುದು. ಹ ಫಸ್ಟು ಎಣ್ಣೆ ಹಾ ಕೊಂಬಟು ಈರುಳ್ಳಿ ಜಾಸ್ತಿ ಹಾಕೋಬೇ ನಮಗೆ ಈರುಳ್ಳಿ ಜಾಸ್ತಿ ಇರ್ಬೇಕು ಉಪ್ಪಿಟ್ಟೆಲ್ಲ ಅವಾಗ. ಷ್ಟ. ಈರುಳ್ಳಿ ಮತ್ತ ಟಮೊಟೊ ಹಣ್ಣು. ನು ಆಮೇಲೆ ಕಡಲೆಬೇಳೆ ಅಂದ್ರೆ ಅವಾಗ ತಕ್ಷಣಕ್ಕೆ ಇದನ್ನ ನೆನಸಕ್ಕೆಲಾಗಲ್ವಲ್ಲ ಬಟಾಣಿ. ಸಿದಿದ್ರೆ ಆಕೊಂಬೋದು ಹಸಿದಿಲ್ಲ ಅಂದ್ರ್. ಬೇಡ. ಆಮೇಲೆ ಕಡಲೆ ಬೇಳೆ ಆಕೊಂಡು. ಡು ಸೌತೆ ಕಾಯಿ ಎಲ್ಲ ಹ್ಮ್ ಕ್ಯಾರೆಟ್ ನ ನಾನು. ತುರ್ದಾಕೊಂತಿನಿ ನಂಗಿಷ್ಟ ತುರ್ದಾಕೊಂಡ್ಕ್ ಕಟ್ ಮಾಡ ಹಾಕೊಳೋದ್ಕಿಂತ. ತುರ್ದ್ ಹಾಕೊಂಬಿಟ್ಟು. ಹ ತುರ್ದ ಹಾಕೊಂಡ್ಬಿಟ್ಟಿಂಗ್ ಒಂದ ಎರಡ್ ನಿಮಿಷ ಬಾಡ್ಸಬೇಕ ಅಷ್ಟೆ ಯಾಕಂದ್ರೆ ಕ್ಯಾರೆಟ್ ತುಂಬ ಬೇಗ ಬೇಕೊಂಬುಡತ್ತೆ. ಬಾಯ್ ಬೇಕುಂಡ ಆಮೇಲೆ ರವೆ ಆಲ್ರೆಡಿ ಇರುತ್ತಲ್ವಾ. ರವೇನಾ ಉರ್ದ್. ಇ ಇರ್ತಿವಿ ಆಲ್ದಡಿ ಅಲ್ವಾ ಅದನ್ನ ಸುಮ್ನೆ ಸ್ವಲ್ಪ ಎಣ್ಣೆಯೋಲ್ಗ್ ಹಾಕೊಂಡ್ ಹಂಗೇನೇ ಹಿಂಗ್ ತಿರುಗಿಸ್ಬಿಟ್ಟು ಬಿಸಿನೀರ್ ಸಪ್ರೇಟಾಗಿ ಕಾಯಸ್ಕೊಂಡಿರ್ತೀವಿ ನಾನು. ಬಿಸ್ ನೀರ್ನ ಕಾಯಿಸಕೊಂಡ್ ಇರು. ತಿನಲ್ಲ ಅದನ್ನ ಎಷ್ಟ್ ಇವಾಗ ಒಂದ್ ಗ್ಲಾಸ್ ಚಿ ಕ್ಕೂ ಗ್ಲಾಸ್ ಲ್ಲಿ ಒನ್ ಗ್ಲಾಸ್ ರವೆ ತಗೊಂಡ ಅದಕ್ಕ ಒಂದ ಮೂರ್ ಗ್ಲಾಸ್ ನೀರಕೊಂತಿನ್ ನಂಗ್ ತೆಳ್ಳಕ್ ಬೇಕ್. ಕಲ್ವಾ. ಮೂರು ಮೂರವರೆ ಗ್ಲಾಸ್ ಹಾಕೊಂತೀನಿ. ಹಾಕೊಂಡು ಲಾಸ್ಟ್ ಅಲ್ಲಿ ನಂ ಕಾಯತುರಿ ಅಂದ್ರೆನು ಇಷ್ಟ. ಕಾಯಿ ತುರಿನಾ ಒಂದೊಂದ್ಸಲ ಕಟ್ ಮಾಡುವ ಹಾಕ್ತೀನಿ ಇಲ್ಲ ಅಂ ದ್ರೆ ತುರುದ್ಬುಟ್ ಆ ತಿನಿ ಹಾಕ್ ಬಿಟ್ಟು ಕೊತ್ತಂಬಿರಿ. ಸೊಪ್ಪಾಕ್ಬಿಟ್ಟ ತಿರ್ಗಿಸ್ಬಿಟ್ ಎರಡುಮಿಷ ಮುಚಿದರೆ ಉಪಿಟ್ಟ ರೆಡಿ. ಹಿಂಗ್ ಮಾಡ್ಕೊಟ್ರೆ ತಿಂತ. ಅದು ಕಲರ್ ಹಾಕೋ ಒಂದ್ ಒಂದ್ ವಾಂಗಿಭಾತ್ ಪೌಡರ್ ಅಂತ ಹೇಳಿದ್ನಲ್ಲ. ಅದನ್ನ ಎಣ್ಣೆ ಒಳಗೆ ಹಾ ತಿರುಗಿಸ್ಬಿಟ್ರೆ ಚೆನ್ನಾಗಿರುತ್ತೆ.
ಹೌದಾ ಇನ್ನೊಂದ್ಸರಿ ಮಾಡ್ಬೇಕಾದ್ರೆ ಈ ತರ ಮಾಡ.
ತಿರ್ಲಿಲ್ಲ. ಹ ಯಾವುದು. ಓ ನನ್ ನಾನ್ ಸ್ನೇಹಿತ್ರು ಇದಾರೆ. ಅವರು ಇದ್ರಲ್ಲಿ. ಪೂಜೆಯಲ್ಲಿ ಎಲ್ಲೋ ಮಾಡಿದ್ರುಂಬರು ತಂದಕ ಕೊಟ್ಟಿದ್ರು ಅವಾಗ ಒಂದ್ಸಲ ತಿಂದಿದ್ದೆ. ಅದಕ್ಕಿಂತ ಮುಂಚೆ ಯಾವ್ದೋ ಮದ್ವೆಲಿ. ತಿಂದಿದ್ದೆ ಅನ್ಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ನಂಗ ಇಷ್ ವೈಟ್ ಕಲರ್ಗಿಂತ ಈ ಕಲರು. ವಾಂಗಿ ಬಾತ್ ಹಾಕ್ ಮಾಡುದ್ರ ತುಂಬಾ ಚೆನ್ನಾಗರತ್ತೆ.
ಹ್ಮ್ ಹ್ಮ್ ಮಾಡ್ಬೇಕು ನನ್ ಯಾವತ್ತೂ ಮಾಡಿಲ್ಲ. ಹ ಅವ್ರೆ ಕಾಯಿ ಸೀಸನ್ ಬಂದಾಗ. ಹ ನಮ್ ಚಿಕ್ಕಪ್ಪ ಒಂದ್ಸರಿ ಮಾಡಿದ್ರು ಅವಾಗ ಒಂದ್ಸರಿ ಅವಾಗ ಬಿಸ್ ಬಿಸಿಯಾಗಿ ಮಳೆ ಗಾಣ ಎಲ್ಲ ಇತ್ತಲ್ವಾ. ಮಾಡಕೊಟ್ಬಿಟ್ಟಿದ್ರು. ವ ಆವತ್ತ ಒಂದ್ಸರಿ ತಿಂದಿದ್ದೆ ಅಷ್ಟೇ ಈ ತರ ಮಾಡ್ಬೇಕು ಅಂತ. ನನ್ಗ ಅವಾಗ ಗೊತ್ತಾಯ್ತು.
ಹಾ ಅವರೇ ಕಾಳ್ ಹಾಕ್ ಬಿಟ್ಟು ಮಾಡ್ರೆ ಚೆನ್ನಾಗಿರುತ್ತೆ ಅವ್ರೇ ಕಾಳು ಮತ್ ಅಂದ್ರೆ ಏನೇನೋ ಕಾಳ ಹಾಕ್ ಮಾಡ್ತಾರ ನಮ್ಗ ಗೊ ಹ್ಮ ಅವರೆ ಕಾಳು ಮತ್ತೆ ಬಟಾಣಿ ಎರಡೆ ಹಾ ಕದು.
ಹ್ಮ್ ಹ್ಮ್
ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದ್ರೂನು ಕಾಳು ಆಕ್ಬಟ್ ಮಾಡ್ತಾರೆ ಕೆಲವರು ಅಲ್ಸಂದಿ ಕಾಳು ಅಂದ್ರೆ. ಅವಾಗ ಹಸಿ ಸೀಸನ್ ಬರುತ್ತೆ ಗೊತ್ತಾ ಅದ್ರಲ್ಲು ಕೆಲವರು. ಉಪ್ಪಿ ಉಪ್ಪಿಟ್ ಮಾಡ್ತಾರಂತೆ ಚೆನಾಗ್ ಆಗುತ್ತಂತೆ ನನಗ್ ನಾವೇ ಯಾವತ್ತು ಮಾಡಿಲ್ಲ ಅವ್ರೆಕಾಳ್ ಮಾಡಿದಿದೆ ಅದ್ ಬಿಟ್ರೆ ಈ ತರ ಮಾಡ್ತೀವಿ.
ಹ್ಮ್ ನಾನ್ ಅವ್ರೇ ಕಾಳ್ ತಿಂದಿದಿನಿ ಹಾ ಹೌದು ಅಹ ಹ ಹ್ ಇದಂತೂ ನಿಜ ಹ. ಅವ್ರೇ ಕಾಳ್ದು ತಿಂದಿದಿನಿ ಆ ಬಟಾಣಿ ನೂ ಹಾಕಿ ಮಾಡಿರೋದ್ ತಿಂದಿದಿನಿ. ಅಂತೆ.
ಆತಲ್ ನೆನ್ಸಿರ ಬಟಾಣಿ ಎಂತ
ಹಾ ಹಸಿದು ಚೆನ್ನಾಗಿರತ್ತೆ.
ಹೌದು ಹಸಿ ಬಟಾಣಿ ಸಿಕ್ಕಿಲ್ಲ ಅಂದ್ರೆ ವಾಂಗಿ ಬಾತ್ ಅಂದ್ರೆ ನಮ್ಮನೆಲಿ ಇವಾಗ ನಮ್ಮ್ ಅಣ್ಣಾಗೆ ವಾಂಗಿ ಬಾತ್ ಅಂದ್ರೆ ತುಂಬಾ ಇಷ್ಟ ಅನ್ಕೋಳಿ. ಅವ್ನ್ ಗೇನ್ ಗೊಜ್ ಜ್ಜನ್ ಮಾಡಿಟ್ಬಿಟ್ರೆ ಬೇಕಾರ್ ಮೂರೊತ್ತು ಅದೆ ತಿಂತಾನೆ. ಆಗ್ಲೇ ಬೆಳಿಗ್ಗೆ ಕೇಳ್ತಾ ಇದ್ದ ನನ್ಗೆ ವಾಂಗಿ ಬಾತ್ ತಿನ್ಬೇಕ್ ಕನ್ಸಬಿಟ್ಟೈತೆ ಮಾಡ್ಕೊಡ್ತಾನೆ ಇಲ್ಲ. ನೀವು ಜನ ಅಂತ.
ಹ್ಮ್ ಹ್ಮ.
ಅದಿಕ್ಕೆ ನಮ್ಮಅಮ್ಮ ಸಾಯಂಕಾಲ ಇವಾಗ್ ಮಾಡ್ತೀನ ಅಂತ ಹೇಳವ್ರೆ. ಇವಾಗ ನಮ್ಮ ಅಪ್ಪ ಇ ರ್ಲಿಲ್ಲ ನಮ್ಮ ಪಪ್ಪ ಊರಿಗೆ ಹೋಗಿದ್ರು. ಇವಾಗ್ ಬಂದವ್ರೆ. ಮೇ ಬಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲಾ ನನ್ಗೆ. ಅಹ ನಮ್ಮ್ ಅಪ್ಪ ಬಂದವ್ರಲ್ಲ ನಮ್ಮ ಅಪ್ ಪ್ಪ ಇರ್ಲಿಲ್ಲ ಅಂದ್ರೆ ನಾನು ನಮ್ಮಣ್ಣ ನಮ್ಮ ಅಮ್ಮಾ ಅಷ್ಟೇ ಅಲ್ವಾ. ಅವಾಗ್ ಮಾಡ್ತಾ ಇದ್ರು ಅನ್ಸುತ್ ವಾನ್ಗಿ ಬಾತ್ ಲ್ಲಾಂದ್ರೆ ನಾವೆಲ್ಲ ತಿನ್ಕೊಂತೀವಿ. ನಾನ್ ಅಂದ್ರೆ ಇಷ್ಟಪಟ್ಟ ತಿಂತೀನಿ ಬಿಸಿ ರೈಸ್ ವಾಂಗಿ ಬಾತ್ ಹಾಕೊಂಡ್ ತಿಂತಿದ್ರೆ
ಆ ಚೆನ್ನಾಗಿರುತ್ತೆ ನನ್ಗುನು ಇಷ್ಟ.
ಹಾ ಇವಾಗ ನಮ್ಮ ಅಪ್ಪ ಬಂದಿರೋದ್ರಿಂದ ನೋಡ್ಬೇಕು ವಾಂಗಿ ಬಾತ್ ಕ್ಯಾನ್ಸಲ್ ಮಾಡ್ತಾರ್ ಅನ್ಸುತ್ ತ್ತೆ ಕ್ಯಾನ್ಸಲ್ ಮಾಡ್ಬಿಟ್ಟು ಹಾ ಮುದ್ದೆ ಮಾ ಆಮೆಲ್ ಅಕ್ಕಿ ಬೇರೆ ಖಾಲಿ ಆಗ್ಬಿಟ್ ಐತಿ ಸ್ವಲ್ಪ ಐತೆ ಮನೇಲಿ ತಂದಿಲ್ಲಾ ಇನ್ನ ಹೋಗ್ ತಗೊಂಡ್ ಬರ್ತಾರ್ ಅನ್ಸುತ್ ಇವಾಗ.
ಹ್ಮ.
ಬಿಟ್ಟು ಮುದ್ದೆ ಏನೋ ಹಸಿಟ್ ಏನೋ ಐತೆ ಮುದ್ದೇನೋ ಏನೋ ಪಲ್ಯ ಸಾಂಬಾರ್ ಏನಾದ್ರು ಮಾಡ್ಬಹುದು ಅನ್ಸುತ್ತೆ ಏನೋ ತರ್ ಕರಿಗಳಲ್ಲ ಐತೆ ನಮ್ಮಮ್ಮ ಹಚ್ಚಿಡು ಅಂತಾ ಇದ್ರು ಬೆಳಿಗ್ಗೆನೆ. ನನ್ಕಯ್ಯಲ್ ಆಗಲ್ಲ ಅಂತ ಹೇಳ್ ತಾ ಇದ್ದೆ ಬಂದ್ ಬಿಟ್ಟು ಹಚ್ಬಿಟ್ಟ್ ಮಾಡ್ಕೊಂಬೋದೇನೊ.
ಹ್ಮ.
ಆಮೇಲೆ ಉಪ್ಸಾರ್ ಖಾರ ಬೇರೆ ಖಾಲಿ ಆಗ್ಬಿಟ್ಟೈ್ತ್ ನಮ್ಮನೇಲಿ. ಅಂದ್ರೆ ನಾವು ಒಂದ ವೀಕ್ಗ ಆಗೋಸ್ ಅಂದ್ರೆ ಒಂದ ವಾರಕ್ಕಾಗೋಷ್ಟು ಅರ್ದು ಇಟ್ಬಿಟ್ಟಿರ್ತಾರ್ ನಮ್ಮಮ್ಮ. ಮಜೆದ ಏನ ಸಾರ್ ಮಾಡಿದ್ರೆ ಅದು ತುಂಬಾ ಹಳೆ ಸ್ಟಾಕ್ ಆದ್ರೂ ಚೆನ್ನಾಗಿರಲ್ಲ ಅಲ್ವಾ. ಹಳೇದ ಇಟ್ಬಿಟ್ರೆ ಒ ತರ ಟೇಸ್ಟೆ ಹೋಗ್ಬಿಟ್ಟಿರುತ್ ತಿರುಚಿ ಅದಿಕೆನೆ ಒಂದ್ ವಾರಕ್ ಒಂದ್ಸಲ ಸ್ವಲ್ಪ ಸ್ವಲ್ಪನೆ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಆ ಇಟ್ಟಿರ್ತಾರೆ ಅದನ್ನು ಖಾಲಿ ಆಗಬುಟ್ ಸ ಅಯ್ತೆ ಅನ್ಸುತ್ತೆ ಅದುನ್ ಬಂದ್ ಮಾಡ್ಬೇಕ ಅನ್ಸುತ್ತೆ. ಅದು ಇದು ಎಲ್ಲ ಮಾಡಷ್ಟ್ರಲ್ಲಿ ಮುಗ್ ಹತ್ತು
ಮತ್ತೆ ಇನ್ನೇನ್ ಸಮಾಚರ ಎಲ್ಲ ಆರಾಮ.
ಹಾ ಎಲ್ಲಾ ಆರಾಮು ನಾನುನು ಮೊನ್ನೆ ಊರ್ಗ ಹೋಗ್ ಬಂದೆ. ಮನೆದೇವ್ ರು ದೇವಸ್ಥಾನಕ್ಕೆ ಹೋಗಬಿಟ್ಟು ಊರ್ಗ್ ಹೋಗ್ಬಿಟ್ಟು ಹ ಕ್ಕ ಮಗನ ನೋಡ್ಕೊಂಡು
ಹ್ಮ್.
ಬಂದೆ. ಇನ್ನೇನಿಲ್ಲ. ಸಮಾಚಾರ.
ಹೌದಾ ಇನ್ನೇನಿರುತ್ತೆ ಬನ್ನಿ ಶನಿ ಭಾನುವಾರ ಮತ್ತೆ ಭಾನುವಾರ ಬನ್ ಏನ್ ಮಾಡ್ಬೇಕು ಅಂತಾನೇ ಗೊತ್ತಾಗಲ್ಲ ಟೈಮೇ ಹೋಗ್ ಲ್ಲ ಅನ್ನತ್ತೆ.
ಹ್ಮ್ ನಾ ಇಲ್ಲಿದ್ರೆ ಕೈಮೆ ಹೋಗಲ್ಲ ಊರ್ಗ್ ಹೋಗ್ಬಿಟ್ಟಿದ್ರೆ ಹೋಗ ಸ್ಟ್ ಅಲ್ಲಿ ಅರ್ದ ದಿನ ಮತ್ತೆ ಅಲ್ಲಿ ಇರೋದು. ಮಲ್ಗೋದು ತಿನ್ನೋದು. ಇನ್ ಬರೋದು ಅಷ್ಟೇನೆ ಇದ್ದಂಗೆ ಇರಲ್ಲ ಒಂದ್ ಎರಡ್ ದಿವಸ ಇದ್ಬಿಟ್ಟ ಬರ್ಬೇಕು ಅನ್ಸ್ ತಾ ಇರತ್ತೆ. ಆದ್ರೆ ಆಕ್ಕ ಕೆಲ್ಸಕ್ ಹೋಗ್ಬೇಕ್ ಅಲ್ವಾ ಅಕ್ಕನ್ ಜೊತೆ ಹೋಗೋದು ಮತ್ತೆ ವಾಪಸ್ ಬರೋದು.
ಹಾಗೆ ಮಾಡ್ಬೇಕ ಇನ್ನೇನ್ ಮಾಡಕ್ ಆಗಲ್ಲ. ಸರಿ ನನ್ಗ್ ಒಂದ್ ಕರೆ ಬರ್ತಿದ್ದ ಆಮೇಲ್ ಮಾಡ್ ಮಾಡ್ತಿನಿ
ಹಾ ಸರಿ ಸರಿ.
ಹ್ಮ್ ಸರಿ.
ಹ್ಮ.